ಜಯಪ್ರದಾ
ಹಲೋ
ಹಲೋ, ಆರಾಮ
ಹಾ ಆರಾಮ್ ನೀವು
ಹ್ಮ್ ಆಯ್ತಟಿ
ಹ್ಮ್ ಮಾಡ್ತಾ ಇದ್ದೀನಿ ಇವಾಗ ನೀನು ಕುಡ್ದ
ಹ್ಮ್ ಟೀ ಕುಡ್ದ ನೋಡ್ರಿ ಒಂದ್ ಗ್ಲಾಸ್ ಮಾಡಣ ಅಂದ್ರೆ ಮೂರ್ ಗ್ಲಾಸ್ ಆಯ್ತು ಇಷ್ಟೊತ್ತಿಗೆ ಮೂರ್ ಸರಿ ಕುಡಿದ್ಬಿಟ್ಟೆ ಅಡಿಗೆ ಏನ್ ಮಾಡ್ದ ಟಿಫನ್ ನಿಗೆ ಟೀ ಏನ್ ಮಾಡ್ದೆ ಅಡುಗೆಗೆ ಹ್ಮ್ ಉಪ್ಪಿಟ್ಟಾ ಹೆಂಗ್ ಮಾಡ್ತಿ ಹೇಳುದ ನೀನು ಹೆಂಗ್ ಮಾಡ್ತ ಹೇಳು ಉಪ್ಪಿಟ್ಟ
ನೀನ್ ಹೆಂಗ್ ಮಾಡ್ತೀಯಾ ಹಂಗೆ ನಾನು ಮಾಡದ ಏನ್ ಹೆಂಗ್ ಮಾಡ್ತಿ
ನಾನ್ ಹೆಂಗ್ ಮಾಡ್ತಿದ್ದ ಅಂದ್ರೆ ಫಸ್ಟ್ ರವ ಹುರ್ಕೊಂಡ
ಹಾ
ಅತ್ಗ್ದು ಆಮೇಲೆ ನಾನನ್ ಇವ ಇದನ್ ಆಗ್ತಾರಲ್ಲ ಕಡಲೆಬೇಳೆ ಉದ್ದಿನ ಬೆಳೆ ಶೇಂಗಾ ಫಸ್ಟಿಗೆ ಹಕಲ್ಲ ನಾನು
ಹ
ಶೇಂಗಾ ಬೀಜ ಒಂದೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವ ಹಾಕಿ ಅದೆಲ್ಲ ಫ್ರೈ ಆದ್ಮೇಲೆ ಇದು ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕ್ಿ ಸಣ್ಣ ಕಟ್ ಮಾಡಿ ಕ್ಯಾರೆಟ್ ಹಾಕ್ತೀನಿ ಅದನ್ನ ಫ್ರೈ ಮಾಡ ಆಮೇಲೆ ಆಸಂ ಮೆಣಸಿನಕಾಯಿ ಆಮೇಲೆ ಈರುಳ್ಳಿ ಹ ಅದೆಲ್ಲ ಚೆನ್ನಾಗ್ ಮೆತ್ತದಾದ್ಮೇಲೆ ಇಲ್ಲ ಅವೆ ಅವರಡ ಆಗಿ ಅವೆರಡು ಎಣ್ಣನೆಯಲ್ಲಿ ಫ್ರೈ ಆದ್ಮೇಲೆ ಟೊಮೊಟೊ ಹಾಕ್ತೀನಿ ಅದಿಷ್ಟು ಫ್ರೈ ಆದ್ಮೇಲೆ ನೀರು ನೀರಾಗಿ ಚೆನ್ನಾಗಿ ಕುದಿ ಕುದಿಬೇಕಾದ್ರೆ ರವ ಆಗ್ತೀನಿ
ಹಸೆ ಕಟ್ಲೆ ಕಳ ಶಕಾಯು
ಅ ಇಲ್ಲ ಇರು ಹೇಳ್ತೀನಿ ನೀರ್ ಹಾಕಿ ನೀರ್ ಜಾಸ್ತಿ ಹಾಕ್ತೀನಿ ಎರಡು ಗ್ಲಾಸ್ ಜಾಸ್ತಿ ಹಾಕ್ತೀನಿ ನೀರ್ ನಾನು ರ ರ ಕರೆಕ್ಟ್ ಇವಾಗ ಎರಡ್ ಗ್ಲಾಸ್ ರವಾಗ ನಾಲ್ಕ್ ಗ್ಲಾಸ್ ನೀರ್ ಹಾಕಲ್ಲ ನಾನು ಎರಡು ಗ್ಲಾಸ್ ರವಾಗ ಆರು ಗ್ಲಾಸ್ ನೀರ್ ಹಾಕ್ತಿ ಹ್ಮ
ಹ್ಮ
ಆರ್ ಗ್ಲಾಸ್ ನೀರ್ ಹಾಕಿ ಅದೆಲ್ಲಾ ಚೆನ್ನಾಗಾಗಿ ಕುದಿತತಲ್ಲ ಕುದ್ಮೇಲೆ ಬೇರೆ ಒಂದ್ ಸಣ್ಣಿಗಿಟ್ಟು ಸಿಮ್ಮಗಿಟ್ಬ ಬಿಡದ ಅದನ್ನ ಅ ಉಪ್ಪಿಟ್ಟಿಂದು ಆಮೇಲೆ ಬೇರೆ ಒಂದು ಸಣ್ಣ ಕಡಾಯಿ ಅಂತಿದ್ರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಸ್ವಲ್ಪ್ ಜಾಸ್ತಿ ಚೆನ್ನಾಗ ಕೆಂಪುಗಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇದು ಕುದೀತಿರ್ತದಲ್ಲ ಇದ್ರಾಗ ಉಪ್ಪಿಟ್ರಾಗ ಹಾಕದ ಅದನ್ನ ಹಾಕಿ ಮೇಲೆ ಕೊತ್ತಂಬ್ರಿ ಮತ್ತೆ ಕರಿಬೇವು ಸಣ್ಣ ಕಟ್ ಮಾಡಿ ಹಾಕಿ ಒಂದ್ ಅರ್ಧ ನಿಂಬೆಣ್ಣೆ ಇಂಡಿ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕು ಮೇಲೆ ಹಾಕಿ ಚೆನ್ನಾಗಿ ಇಳಿಸಿದರೆ ಸೂಪ
ಎರಡ್ ಸ್ಪೂನ್ ಏನ ಹಕ್ತಿ
ಎಣ್ಣು ಎಣ್ಣು ಮತ್ತೆ ಮೇಲೆ ಸ್ವಲ್ಪ ಹಿಂಗ ಹಿಂಗ ಹಿಂಗ ಹಿಂಗ ಅಂದು ಹಸ ಹಾಕಿ ಮತ್ತೆ ಚೆನ್ನಾಗಿ ತಿರ್ವಿ ಒಂದ್ರಡ್ ನಿಮಿಷ ಬಿಟ್ರೆ ಆಯ್ತು ನೋಡವ ಬಾಳ ಚೆನ್ನಾಗಿರತ್ತ ಹಂಗೆ ಮಾಡೋದ್ ಮೆತ್ತಗಿರ್ ನೀರಿಗ ಚನ್ನ ಅವ ಕಟ್ಟುಮ್ ಕಟ್ಟ್ ಅಂತರ್ತಾವ್ ತಿಂತಿದ್ರಿ ಹ್ಮ ಮ ಉಪ್ಪಿ ಬಿಸಿ ಬಿಸಿ ಉಪ್ಪಿಟ್ಟ ಅದರ ಜೊತೆಗೆ ಕೊಬ್ಬರಿ ಪುಡಿ ಇಲ್ಲ ಕಡಲೆ ಪುಡಿ ರ್ಕ ತಿನ್ನೋದು ಸಂಡಿಗೆ ಉರ್ಕೊಂಡ ಹ್ಮ್ ನೀನ್ ಹೆಂಗ್ ಮಾಡ್ತಿ ನೀನ್ ಹೆಂಗ ಮಾಡ್ತಿ
ಸಿಂಪಲ್ ನೀನ್ ಅಷ್ಟೊಂದ ಮಾಡ್ತೀವಿ ನಾನನ್ ಏನಿಲ್ಲ ಸಿಂಪಲ್ ಆಗಿ ಮಾಡತಿ ಕಡಲೆ ಕ ಎಲ್ಲಾ ಹಾಕದ ನಮಗೆ ಒ ಗಂಟ ಪರಪಡದು ಹ್ಮ್ ಹ್ಮ್ ಹಾ
ಹ್ಮ್ ಉಪ್ಪಿಟ್ಟಿಗೆ ಅವಿದ್ರನೆ ಟೇಸ್ಟ್ ಅಂತಿನ ಇದು ಒಗ್ಗರಣೆ ಹೆಂಗ್ ಮಾಡ್ತಿ ಮಂಡಾಳ ಒಗ್ಗರಣೆ
ಎಕಣ್ಣ ಹಾ ಆಶಸಿನಕಾಯಿ ಎಲ್ಲಾ ಮಿಕ್ಸಿಗೆ ಹಾಕ್ಂಬಿಡ್ತೀನಿ ವಾಷಿನ್ ಮೆಷಿನ್ಕಾಯಿ ಕೊರಿಬೆ ಉೂಪ್ಪ ತಿಂಬ್ರಿ ಬೆಳ್ಳಳ್ಳಿ ಹ್ಮ ಎಲ್ಲಾ
ಕಾರವ ಕೊ ತುಂಬರನ್ನು ಮಿಕ್ಸ ರಾತಿ ಆ ಹ್ಮ್ ಹ್ಮ್ ಅದೇನ ತೊಳತಿ ಆಮೇಲ್ ತೊಳಿ ಸ್ವಲ್ಪ್ ಸೌಂಡ್ ಬರ್ತೈತಿ ಆಮೇಲ್ ತೊಳಿ ಅಂತ ಏನ್ ಹೇಳ
ಅವೇ ಕಲ್ಲ ಹಾಕ್ಬಿಡ್ತೀನಿ ಕರಿಬೇವು ಕೊತ್ತಂಬರಿ ಎಲ್ಲಾ ಹಾಕಿ ಮಿಕ್ಸಿಕ್ ಹಾಕ್ಬಿಡ್ತನ
ಹ್ಮ್
ಹಸಗ ಹಾಕಿದ್ಮೇಲೆ ಆ ಅವಾಗ ಅದು ಆಶವಷಕಾರಿ ಆಯ
ಹ
ಆ ಟೊಮಾಟೆ ಹಣ್ಣ ಉಳಗಡ್ಡೆ ಜಗ್ಗಿ ಕೊಯ್ಕಂತೀನಿ ಜಗ್ಗಿ ಕೊಯ್ ಕಂಡು ಅ ಚೆನ್ನಾಗ ಫ್ರ ಆದ್ಮೇಲೆ ಹ್ಮ ಎಲ್ಲ ಇವೆಲ್ಲ ಫ್ರೀ ಆದ್ಮೇಲೆ ಟಮಾಟ ಹ್ಣೋವ ಉಳ್ಳಗಡ್ಡೆಲ್ಲ ಹ ಆಮೇಲೆ ಇವು ಆ ಇವಾಗ್ತೀನಯ ಹಾ ಸ್ವಲ್ಪ ಹುಣಚಿಣ್ಣನ ಇಟ್ಕೊಂತೀನಿ ಹಂಚೆಣ್ಣ ಹಂಚಣ್ಣನ್ ಮಾಡದ್ ನಾನ ಮು ಇಚ್ಕೊಂಡು ಚೆನ್ನಾಗಿ ಹ ಅವಾಗ ಎಲ್ಲಾ ಹಾಕಿದ್ಮೇಲೆ ಇ ಮಿಕ್ಸಿಗೆ ಹಾಕೊಂಡ್ರ್ತೀನಲ್ಲ ಅದು ಎಲ್ಲಾ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಹ ಇದು ಉ ಉಳಿ ಹಂಡಿತೀನಿ ಹುಳಿ ಹಿಂಡಿದ್ಮೇಲೆ ಆ ಎಲ್ಲ ಹುಳಿ ಕುದ್ಮೇಲೆ ಮತ್ ಲಾಸ್ಟ್ ನಲ್ಲಿ ಹಾಲ್ ಹಾಕ್ತೀನಿ ಸ್ವಲ್ಪ..
ಹಾಲ್ ಹಾಕ್ತೀಯ
ಹ್ಮ ಹ್ಮ್ ಅಲ.. ಒಂದ ಸ್ವಲ್ಪ ಹಾಲ್ ಹಾಕಂತಾರ ನಮ್ಮತ ಹ್ಮ ನಮ್ಮತ್ರ ಹಾಲ ಹಾಕ್ ಹಾಲ ಹಾಕಂತಾನ..
ಹ್ಮ್ ಹ್ಮ್.. ನಿಜ್ವ ಅಲ್ಲ ನೆಲ್ಲಿ ಕೇಳಿಲ್ಲ ಹೋಗ್ಣ ಹ ಹಾಕಿ ಕದ ಹಾ ಹಾ..
ಹ್ಮ್ ಆಕ ಅವ ಎಲ್ಲಾ ಆದ್ಮೇಲೆ ಮುಂಡಳನ ಇಟ್ಕ ಚಲ್ದ ಸಿಂಡಿ.. ಎಲ್ಲ ಕಲ್ಸಿ ಕಡ್ಲೆ ಇಟ್ ಕಲ್ಸ ಸ್ವಲ್ಪ. ಕಡ್ಲೆ ಇಟ್ ಹಾ ಕಳ ಇಟ್ ಹಾ ಕಡ್ಲೆ ಇಟ್ ಮ್ಯಾಲ ಹಾಕಿ ಸ್ವಲ್ಪ್ ಕಲಸ್ಬಿಡ್ತೀನಿ ಹಾಂ ನಾನ ಉಪ್ಪಿಟ್ಟು ಸಿಂಪಲ್ ಆಗಿ ಒಂದು ಹತ್ತು ನಿಮಿಷದಾಗ ರೆಡಿ ಆಗ್ಬಿಡ್ತ ನಾನ ಉಪ್ಪಿಟ್ಟು
ನಾನ್ ಉಪ್ ಮೊದ್ಲು ಇವಾಗ ಉಪ್ಪಿಟ್ಟಂದ್ರೆ ಎಲ್ಲಾರ ಕಾಂಕ್ರೀಟ್ ಯಾರು ತಿನ್ನಲ್ಲ ಅಂತಾರಲ್ಲ ನೀನ್ ಹೇಳ್ದಂಗ ಮಾಡಿದ್ರೆ ತಿನ್ನಲ್ಲ ನಾನ್ ಮಾಡ್ದಂಗ ಒಂದ್ಸರ್ ಮಾಡ್ ನೋಡು ಸೂಪರ್ ಇರ್ತದ ಇನ್ನು ಲಾಸ್ಟ್ಗೆ ಎರಡು ಸ್ಪೂನ್ ಎಣ್ಣೆನಲ್ಲ ಎಣ್ಣೆ ಬದ್ಲು ಇನ್ನ ತುಪ್ಪ ತುಪ್ಪ ಹಾಕೋಕ್ ಇನ್ನ ಚೆನ್ನಾಗಿರ್ತದೆ
ತುಪ್ಪ ಹಾಕ್ ನಾನು
ಹ್ಮ್ ಹ್ಮ್ ಎಣ್ಣೆ ಬದ್ಲು ಇನ್ನ ಒಂದ್ ಎರಡ್ ಸ್ಪೂನ್ ತುಪ್ಪ ಹಾಕ್ ಬಿಡ್ಬೇಕು
ಹಾ
ಇನ್ನ ಚೆನ್ನಾಗಿರ್ತ ಹಂಗಾಕಿ ಏನಾದ್ರು ಮಾಡಿದ್ರೆ ಅಂದ್ರೆ ಬಿಸಿ ಬಿಸಿ ತಿನ್ಬೇಕು ಅದನ್ನ ಮತ್ತೆ ಆರಿದ್ಮೇಲೆ ತಿನ್ನಕ್ ಇಷ್ಟ ಆಗಲ್ಲವು
ಹ ಹೌದು ಮತ್ತ್ ನನ್ ಉಪ್ಪಿಟ್ಟು ಮಾಡಿಟ್ಟು ಮಾಡಿಡ್ ಒಂದ್ ದಿಸ್ ಬರ್ತೀನಿ
ಹ್ಮ ಬಾ ಬಾ ಮಾಡ್ತೀನಿ ನೀನ್ ಒಗ್ಗಾಣೆ ಮಾಡಿಡು ನಾನು ಪಿಟ್ ಮಾಡ್ ಹೇಳ್ತಿನಿ
ಹಾ ಚೆನ್ನಾಗಿರ್ತೆ ತಿಂಬ್ರದ
ಹ್ಮ್ ಅದೇ ಇವಾಗ ಏನು ಉಪ್ಪಿಟ್ಟ ಮಾಡ್ದ ಏನ್ ಮಾಡ್ದ ಟಿಫನಿಗೆ
ಈ ಏನು ಮಾಡಿಲ್ ಇನ್ನ ಇಷ್ಟೊತ್ ಕೆಲ್ಸನೇ ಒಂದ್ ಕಿಲೋಮೀಟರ್ ಕಸ ಒಡದಾಗತೆ
ಹ್ಮ್ ನಾನ್ ಇದು ಮಾಡ್ದೆ ಆ ಕ್ಯಾಪ್ಸಿಕಮ್ಮ
ಹಾ
ನನ್ ಕ್ಯಾಪಿಸಿಕಂ ಮಾಡಿ ಚಪಾತಿ ಮಾಡ್ತಿದ್ದು ಮದ್ಯಾನಕ್ ಸಾರ ಆಯ್ತು ಒಣಕಾರ್ ಸಾರ್ ಕೆಂಪುದು ಮತ್ತೆ ಈ ಅನ್ನ ಒಂದ್ ರೈಸ್ ಕುಕ್ಕರ್ಗೆ ಇಡ್ಬೇಕು ಕ್ಯಾಪಿಸಿಕಂ ಮಾಡಿನಿ ಇವಾಗ್ ಚಪಾತಿ ಮಾಡ್ತಿದ್ದ ಮತ್ತೆ ಇನ್ನ ಏನ್ ಸಮಾಚಾರ
ಚಪಾತಿನ ಕಾಪಸಕ್ಕಮ್ಮ ಉಪ್ಪಿಟ್ಗು ಮಾಡ್ತಿದಿಯ
ಇಲ್ಲ ಉಪ್ಪಿಟ್ಟ ಮಾಡ್ತಿಲ್ಲ ಮಾಡ್ತಿನಿ ಉಪ್ಪಿಟ್ಟು ಸಾಯಂಕಾಲ ಮಾಡ್ತನಿ ಸಾಯಂಕಾಲ ಮಾಡ್ತಿ ಈಗ ಚಪಾತಿ ಹ್ಮ್ ನೀನ್ ಕ್ಯಾಪ್ಸಿಕಮ್ ಹೆಂಗ್ ಮಾಡ್ತೀಯಾ ಹೇಳು
ಎಲ್ಲ ಕೊಯ್ಕೊಂಡು ಹಾ ಫ್ರೈ ಮಾಡ್ತ ತಿನ್ ಚೆನ್ನಗ್ ಫ್ರೈ ಮಾಡಿ ಅದ್ರಕ್ಕ ಮಸಾಲೆ ಸ್ವಲ್ಪ ಹಳ್ಳು ಅಲ್ಲ ಎಳಿಲಿ ಪೇಸ್ಟ್ ಹಾಕ್ತೀನಿ ಟಮಟ್ ಕಣು ಉಳಗಡ್ಡೆ ಹ್ಮ್ ಫ್ರೈ ಮಾಡ್ಬಿಡ್ತೀನಿ ಹ್ಮ್
ನಾನ್ ಹಂಗಲ್ಲ ಫಸ್ಟ್ ಚಕ್ಕೆ ಲವಂಗ ಯಾಲಕ್ಕಿ ಸ್ವಲ್ಪ ಜೀರ್ಗೆ ಅವಿಷ್ಟು ಸ್ವಲ್ಪ ಉರ್ಕೊಂಡು ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಶೇಂಗಾ ಬೀಜ ಉರ್ಕೊಂಡು ಅದಿಷ್ಟನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗ್ ಮಿಕ್ಸಿಗ ಮೇಲೆ ಆಮೇಲೆ ಸೈಡಿಗೆ ಈರುಳ್ಳಿ ಹಾಕಿ ಕಿ ಒಗ್ಗರಾಣಿ ಕೊಟ್ಟರು ಬೇರೆ ಎಣ್ಣೆನಲ್ಲಿ ಸಾಸಿವೆ ಜೀರಿಗೆ ಕರ್ಬೇವು ಹಾಕಿ ಈರುಳ್ಳಿ ಹಾಕಿ ಒಗ್ಗೊಂಡ್ ಕೊಡ್ಬೇಕು ಅದ್ ಕೆಂಪಗಾದ್ಮೇಲೆ ಇದ ಮಸಾಲೆ ಹಾಕ್ಬೇಕು ಇದನ್ನ ಬೇರೆ ಒಂದ್ ಕಡ ಏನಾಗ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರ್ಬೇಕು ಕ್ಯಾಪ್ಸಿಕಮ ತಗದು ಮತ್ತೆ ಅದೇ ಕಡಾಯಿನಾಗ ಈರುಳ್ಳಿ ಹಾಕಿ ಕೆಂಪುಗಾದ್ಮೇಲೆ ಇದು ಮಿಕ್ಸ್ ಸಿಗಾಕಂಡು ಇಟ್ಕೊಂಡಿರ್ತಿೀವಲ್ಲಾ ಅದನ್ನ ಹಾಕ್ಬೇಕು ಅದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ತೊಳೆದು ನೀರು ಹಾಕಿ ಒಂದ್ ಸ್ವಲ್ಪ ಮೊಸ ಹೆಸರ ಹಾಕ್ಬೇಕು
ಹಾ
ಮೊಸರ ಹಾಕಿ ಚೆನ್ನಾಗ್ ತಿರುಗ್ಸ್ಬೇಕು ಖಾರ ಪುಡಿ ಅರ್ಶಿನ ಪುಡಿ ಉಪ್ಪ ಹು ಮತ್ತತ್ ಅದ್ ಮಿಕ್ಸಿಗೆ ಹಾಕೊಂಡ್ರೆ ಅದೆಲ್ಲಾ ಅದು ಅದ್ರ ಜೊತೆ ಸ್ವಲ್ಪ ಮಸಾಲ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಚೆನ್ನಾಗ್ ತಿರುಬೇಕು ಸೆರಿಯ ಕುುದಿತಿರ್ತತಲ್ಲ ಅವಾಗ ಅದ್ರ ಜೊತೆಗೆ ಅದೇ ಮಸಾಲೆ ಜೊತೆಗೆ ಟಮಾಟೆ ಹಾಕ್ಬೇಕು ಟಮಾಟೆ ಅ ಗಟ್ಟಿಗಟ್ಟಿ ಟ್ಟಿಗೆ ಪೀಸ್ ಪೀಸ್ ಹಂಗಗೆ ಕಂಡ್ರೆ ಅದು ಒಂದ ಸ್ಮ್ಯಾಶ್ ಮಾಡದ್ ಇರ್ತತಲ್ಲಾ ಹಿಂಗ ಒತ್ತಿ ಒತ್ತಿ ಇರ್ತದಲ್ ಸ್ಣಗಾ ಅದನ್ನ ಹಾಕಿ ಒತ್ತಿ ಒತ್ತಿ ಚೆನ್ನಾಗ್ ಸ್ಮ್ಯಾಶ್ ಮಾಡಿ ಒಂಥರ ಪೇಸ್ಟ್ ತರ ಆಗ್ಬಿಡತೈತ್ ಆಗ್ ಅದು ಗ್ರೇವಿ ಗಟ್ಟಿಗೆ
ಹಾ
ಹ್ಮ ಅದಕ್ಕ ಹಾಕಿ ಚೆನ್ನಾಗ ತಿರಿವಿ ಎಲ್ಲ ಕುದ್ಮೇಲೆ ಇ ಸೈಡ್ಗೆ ಒಂದ್ ಸ್ವಲ್ಪ ಫ್ರೈ ಮಾಡಿ ಇಟ್ಕತೀವಲ್ಲ ಫ್ರೈ ಅಂದ್ರೆ ಸಂಡ್ಣಗೆ ಅವರದ ಗರಿಬಾರ್ದ ಸುಮ್ನೆ ಎಣ್ಣೆ ಹಾಕಿ ಹಿಂಗ ಫ್ರೈ ಮಾಡ್ತೀವಲ್ಲ ಇದದು ಬೆಂಡೆಕಾಯಿ ಹೆಂಗರ್ ಕಂತೀವಿ ಹಂಗ ಉರ್ಕೊಂಡು ಫ್ರೈ ಮಾಡ್ಕೊಂಡು ಸಡ್ಗೆ ಇಟ್ಕೊಂಡಿರ್ತೀವಲ್ಲ ಅದನ್ನ ಕ್ಯಾಪ್ಸಿಕಮ್ ಅದ್ರಾಗ ಹಾಕ ಇದೆಲ್ಲ ಮಸಾಲೆ ಇರ್ತದಲ್ ಅದ್ರಾಗ ಹಾಕಿ ಕುದಿಬೇಕಾದ್ರೆ ಅದು ಆಾಕೆ ಚೆನ್ನಾಗ್ತಿರ್ವಿ ಎರಡ್ ನಿಮ್ಷ ಕುದಸಿ ಮೇಲೆ ಕೂತಂಬನವು ಉದುರ್ಸಿ ಇಟ್ರೆ ನೋಡಮ್ಮ ಹೆಂಗಿರ್ತೆ ಟೇಸ್ಟ್ ಅಂತಾರ ಅದ ಯಾವ್ದ ಚಿಕನ್ ಅಂತಾರಲ್ಲ ಹಂಗರ್ತ ಗ ಐದು ವೆರೈಟಿ ನಾನ್ ಯೂಟ್ಯೂಬ ಅಲ್ ನೋಡಿ ಮಾಡಿದ್ದು ಇವಾಗ ಹಂಗಗೆ ಮಾಡಿ ಇನ್ನಾನು ಹ್ಮ್
ಹ್ಮ್ ನಂದ ಎಲ್ಲ ಫಾಸ್ಟ್ ಫಾಸ್ಟ್ ಆಗದು ನಮ್ದ
ಹಾ ದ ಏನ ಏನ ದಹಿ ಚಿಕನ್ ಏನ ಅಂತ ತರಮದಾನ ಅ ಅಂಗರುತ ಅದ ಟೇಸ್ಟ್ ಎಮರ್ಜೆನ್ಸಿ ಮಾಡ್ತೇನಿ ಎಮರ್ಜೆನ್ಸಿ ಚಕ್ಕನಂಗ ಫ್ರೈ ಮಾಡಿ ಹಂಗೆ ಮಾಡಿ ಸ್ವಲ್ಪ ಆ ್ಣ ಪುಡಿ ಉಪ್ಪು ಉದುರ್ಸಿ ಹಂಗೆ ಫ್ರೈ ಮಾಡ್ಬಿಡ್ತೀನಿ ಇಲ್ಲ
ಹ
ಸ್ವಲ್ಪ್ ಟೇಸ್ಟ್ ಇರ್ಬೇಕು ತಿನ್ಬೇಕು ಸ್ವಲ್ಪ್ ಟೇಸ್ಟ್ ಆಗಿರ್ಲಿ ಸ್ವಲ್ಪ್ ಗ್ರೇವಿ ಗ್ರೇವಿ ಇರ್ಲಿ ಅಂತಂದ್ರೆ
ಹ್ಮ
ಹಿಂಗ್ ಮಾಡ್ತೀನಿ ಕೊಬ್ಬರಿ ಹಾಕಲ್ಲ ಕೊಬ್ಬರಿ ಹಾಕಿದ್ರೆ ಕೆಟ್ಟ ಐ್ತಲ್ಲ ಹ್ಮ್ ನಾನ್ ಬಾಳ ಕೊಬ್ಬರಿ ಯೂಸ್ ಮಾಡಲ್ಲ ಪಲ್ಯಗಳಿಗೆ ನಮ್ಮ್ ಹುಡುಗರುನ ಇಷ್ಟ ಪಡಲ್ಲ ಕೊಬ್ಬರಿ ಹಾಕಿದ್ರೆ ಇಷ್ಟ ಪಡಲ್ಲ ಚಿಕ್ಕ ಚಿಕನ್ಗಾದ ಆದ್ರೂನು ಕೊಬ್ಬರಿ ಹಾಕಿದ್ರೆ ಇಷ್ಟ ಪಡಲ್ಲ ಶೇಂಗಾ ಬೀಜ ಚೆನ್ನಾಗಿರ್ತದೆ ಹ್ಮ್ ಶೇಂಗಾ ಬೀಜ ಅವರದ್ ಹಾಕ್ಬೇಕು ಚಿಕನ್ಗ ಏನ್ ಶೇಂಗ ಹಾಕಲ್ಲ ಕೊಬ್ಬರಿನ ಹಾಕ್
ಹಾ
ಹಂಗೆ ಟಮಾಟೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಮಿಕ್ಸಿಗೆ ಹಾಕ್ ಅದ ಇನ್ನೊಂದ್ಸರಿ ಫೋನ್ ಮಾಡ್ದಾಗ ಚಿಕನ್ ರೆಸಿಬಿ ಹೆಂಗಂತ ಹೇಳ್ತೀನಿ ಇಡ್ಲಾ.. ಹ್ಮ ಬಾಯ್.. ಹ್ಮ